ಊಟ ಆಯ್ತಾ ಅಲೋ
ಹಲೋ
ಊಟ
ಹಾ -ಆಯ್ತು ನಿಮ್ದು
ನಮ್ದ ಆಯ್ತು
ನಿಮ್ದ ಆಯ್ತಾ.
ಹ್ಮ- ನಮ್ದನ ಆಯ್ತು ಮತ್ತೆನ್ ನಡಸಿರಿ ನಮ್ಮನಾಗ ಅನ್ನ್ ಸಾರ.
ಅನ್ನ ಸಂಭರಕ್ಷರ
ಹ್ಮ್ -ನಿಮ್ಮನಲ್ಲಿ
ಹೋಳ್ಗೆ ಮಾಡಿದ್ವಿ.
ಹ- ಹಾ- ನಿಮ್ಮ ಗಂಡವರು ಉಂಡ್ರಾ.
ನಾವು ನಮ್ದವ್ರ ಮನೆಗ್ ಬಂದಿವವಿ ಗಂಡವರುಗ.
ಹಾ -ಹಾ- ಹಾ- ಯಾಕೆ ಅವ್ರಗ್ ಬರಲ್ಲಂತ್ವಾ.
ಅವರು ಬರಲ್ಲಂತೆ
ಆ -ಹಾ
ಹ್ಮ್-
ಏ -ನೀವೇಏನು ಓದ್ತಾ ಇದ್ದೀರಾ. ಇವೇನು
ನಾವ್ ಡಿಗ್ರಿ ಓಡ್ತಾ ಇದ್ವಿ ಡಿಗ್ರಿ ಡಿಗ್ರಿ
ಹಾ- ಮತ್ತೇ ಏನ್ ಮಾಡಕ್ ಕುಂತೀನಿ
ಮತ್ತೇನೆಲ್ಲ ಸುಮಕೊಂತಿದ್ವಿ ಎಕ್ಸಾಮ್ ಅಗ ಎಕ್ಸಾಮ್ ಕೂದಬೇಕು ಅದಕ್ಕೆ ನಿಮ್ಗೆ ಎಷ್ಟ್ ದಿನ ಆಯತಲ್ಲಾ ಹಚ್ಚಿಲ್ಲಾ ನೀವ್ಂತ ಚೆಲಾಗಿದೆ ಅದಕ್ಕೆ ನಾನೇ ಹಚ್ಚಿದ್ದೀನಿ
ಹ್ಮ್
ಹ
ಮತ್ತೆ
ಅಡ್ಗಿ ಯಾರ್ ಮಾಡಿದ್ರ ಮನೆಯ ಅಲ. ಹೌದಾ- ನಿ- ನಿಮಗ್- ಬ ಮಾಡಕ್ ಇಗ
ಅದಕ್ಕೆ ಮಾಡಲ್ರಿ ನಾ.
ಗಂಡ ಮಕ್ಳು ಇದ್ರೆ ಅಡಗ್ ಮಾಡಿದ್ದಾನೆಂದು ಹಲೋ
ಆಲ್
ಮತ್ತೆ ಎಕ್ಸಾಮ್ ಅಲ್ಲ -ಹಾ- ಕಳ್ಸ ಸ್ಕೂಲಿಗೆ ಹೋಗಿದ್ದ
ಅಲೋ
ಸ್ಕೂಲಿಗೆ ಹೋಗಿದ್ದೆ
ಹ್ಮ್ ಹೋಗಿದೆ ನೀನು.
ಹಾ- ನಾವವು ಹೋಗಿದ್ವಿ ಎಕ್ಸಾಮ್ ಇತ್ತು.
ಎಾ‌ದರಗಯ್ಬತ
ಹಾ ಸ್ಕೂರ್ಟಿ
ಹ್ಮ್ ತೋಡ್ರ
ಹಾ ತೊಗೊಂಡರನು ಪಪ್ಪಾರ ಅದ್ರೊಳಗೆ ಹೋಗ್ ಬನ್ನಿವತ್ತ
ಗಾಂಡರ್ ಮನಗಿದ್ದಾವ
ಗಂಡನ್ ಮನ್ಯಾಗ ಇದ್ದಾಗ ನಡ್ಕಂತ ಹೋತನಿ
ಹ್ಮ
ಹ್ಮ್ ನೀವೇದ್ರಗ ಓತರಿ.
ನಮ್ದು ಸ್ಕೂಟಿ
ಹ್ಮ್
ಹಾ ಅಯ ತೊಗೊಂಡರ್
ಹ್ಮ್ ಹ್ಮ್
ಹ ನಿಮ ಮನೆಗ್ ಎಷ್ಟ ಜನ ಇರ್ತರಿ. ಮನ್ಯಗ ಎಷ್ಟ ಜನ ಇರ್ತ್ರಿ
ನ ಮನ್ಯಗ ಒಂದ್ ಹತ್ತು ಜನ ಇರ್ತವ್ ನೋಡ್.
ಹತ್ತು ಜನ ರೀ ಆ ಬರ್ತೀನಿ ಹೋಗುನ ಅಲೋ ಹತ್ತು ಜನರಿ ಹ್ಮ್ ಹ್ಮ್ ಯ ಯಾರ್ಯಾರ್ ರಿ ಹೆಸರ್
ಎಲ್ಲಾ ಅದವೇನ ಇ
ಹ ಅದವರಿ ಹೊಲ ಒಂದ ಹತ್ತು ಎಕರೆ ಆವ
ಹತ್ತ ಎಕ್ರ ಅಷ್ಟೇ ಹ್ಮ್ ಹ್ಮ್ ಏನೇನ್ ಬೆಳ್ ತಿರಿ
ಏನ ಒಂದ್ ಒಂದ್ ಐದ್ ಎಕ್ರೆದಗ ಹಕ್ಯಕಿವ್ರಿ ಇನ್ನೊಂದ ದಿವ್ ದಿಸಸ್ಬ ಬಿಟ್ಟು ಇನ್ನೊಂದ್ ಐದ್ ಎಕ್ರೆ ಮೆಣಸ್ಕೈ ಹಾಕ್ಬೇಕ್.
ಹೌದಾ ಅಕ್ಕಿ ಅನ್ನಲ್ಲ ಅದಕ್ ಬತ್ತ ಅಂತರ.
ನಮ್ ಕಡೆ ಅತ್ತಿ ಅಂತ್
ಅತ್ತಿನಾ
ಹಾ ಹ
ಹ ಹ ಭತ್ತ ಭತ್ತ ಬೆಲೆಲ್ಲೆನ್
ನಿಮ್ದ ಎಷ್ಟ ಎಕ್ರೆ ಆದ್ರಿವಲ.
ನಮ್ದೊಂದು ಹನ್ನೆರಡು ಕುರಿಗ್ ಆದ್ರಿ.
ಹ್ಮ ಹ್ಮ್ ಹನ್ಯರಡುಕೂರಿ ನಿಮ್ ಗಂಡರ್ ಯಾರ ಕೆಲ್ಸ ಮಾಡ್ತರೆ.
ಹಲೋ
ಹ ಬ್ಯಾಂಕ್ದಾಗ ಕೆಲ್ಸ ಮಾಡ್ತಾರ ಬ್ಯಾಂಕ್ದಾಗ.
ಹ್ ಹ್ಮ ಮ್ಯಾನೇಜರ್ ಆದ ಇದ್ರರಿ ಹನ್ನೆರಡು ಕುೂರಿಗ್ ಹೊಲ ಇಟ್ಟಾರ.
ಹ್ಮ್ ಹ್ಮ ನಮ್ಮ ಅಪ್ಪಾರಿ
ಹ
ಅವರು ಒಂದ್ ಊರಿಗೆ ಅಧ್ಯಕ್ಷರದರ್.
ಹ್ಮ ಹ ಒಂದೂರಿಗೆ ಅಧ್ಯಕ್ಷರದರ.
ನಿಮ್ ಪಪ್ಪ ಏನ್ ಮಾಡ್ತಾರಿ ಹ
ರೈತಾ ರೈತಾ ಹ್ಮ್
ಏನೇನ್ ಕೆಲ್ಸ ಮಾಡ್ತಾರಿ ವಲ್ಡಾಗ್
ಒಂದ್ ಹತ್ತು ಎಕ್ರೆ ನಾವ್ ಮಾಡ್ತಿವ್ರಿ ಇನ್ನೊಂದ್ ಇಪ್ಪತ್ತು ಎಕರೆ ನಪಪ ಮಾಡ್ತಾನ.
ನೀವ್ ಮಾಡ್ತೀರಿ ಕೆಲ್ಸ.
ಹೂ ರಿ ಅಂಗ ಸಾಲಿ ಬಿಡನ ಹೊಲಕ್ ಒತಿವ್ರಿ ನಾವ್.
ಹ ಹ ಇವ ಬಾಳ್ ಕಷ್ಟ ಆದ್ರಿ.
ಏ ಕಷ್ಟ ಇಲ್ರರಿ ಅದೇ ಪಾಡ ಜಗ್ಗಿರೋಕ್ಕ ಬರ್ತಾವ್ರಿ.
ಮಂದಿ ಜಗ್ಲ ನೋಡಿ ನಾವ್ ತಗಂತಿಲ್ಲ
ಒಂದ್ ಎರಡ್ ಕುರಿ ಫಾರ್ಮ್ ಆವ್ರಿ ಕೋ ಕೋಳಿ ಫಾರ್ಮ್ ನ ಐತ್ರಿ.
ಕೋಳಿ ಏನ್ ಮಾರ್ತ್ರಿ ಏನ್
ಕಲತತಿ
ಹೌದ್ರಿ, ಹ್ಮ್, ಹ್ಮ್ ಹ ಹಾ
ಎ
ಫಾರಂ ಎಲ್ಲಾದು ಕೋಳಿ ಫಾರಂ ನಿಮ್ಮ್ ಒಲದಾಗ ಐತೆ ಏನ್ ಮನೆ ಬಲ್ಲಿ ಐತೆ.
ನಮ್ಮ ಒಲ್ದ ಗ ಐತೆ.
ಹ್ಮ್, ಹ್ಮ್ ಏನ್ ನಿಮ್ಮ ಇದು,, ಅದೇನು ಹೊಲ್ದಾಗ ಏನೇನ್ ಬೆಳತ್ರಿ,
ಹತ್ತಮೆಣಸಿಕಾಯಿ ಎರ್ಡೆ, ಹ ಹಬ್ಬ ಇಲ್ಲ ನಾ ಬತ್ತ ಬಾಳೆ ಹತ್ತಿ ಮೆಣಸಿನಕಾಯಿಎರಡೆ.
ಹಾಳಸ್ತೀರೇನ್ ನೀವೇ- ನೀವೇ ಮಾಡ್ತರಿ, ನಿಮ್ಮ ಮನಯಾಗ ಅಕ್ಕ ಅವ್ರ ಯಾರ್ ಹ್ಮ, ಅಕ್ಕ ಅವ್ರ ಇಲ್ರಿ ನಿಮ್ಗೆ ಯಾರ
ಒಬ್ಬನೆ ಮಗರಿ ನಮ್ಮ ಮನಾಗನಾಲ್ಕು ಮಂದಿ ಹಾಳ ಮಕ್ಕಳ ಇಟ್ಕೊಂಡ್ರೀನ್ರಿ.
ಒಬ್ಬನೇ ಮಗ ಇದ್ಯಾ, ಎಷ್ಟ ಮಂದಿ ಆಳ್ಮಕ್ಕರ -ಆ್ಮಕ್ಕರ ಆರ್ರಿ ಮತ್ತೆ, ಹ
ಮೂವರ ಆರಿ ಮೂರು
ಮೂರ್ ಆಳ್ ಮಕ್ಳಿ ಆ ಮಕ್ಳಿಗೆ ಇಟ್ರೆ,
ಅವ ಸುಮ್ ಒಬ್ಬರು ಮನಿ ಸ್ವಚ್ಛಿಮಾಡಕ ಒಬ್ಬ್ರು, ಮುಸಿರ್ ತಿಕ್ಕಕ್ಕ ಒಬ್ಬ್ರು, ಕಸ ಬೆಳ್ಯಾಕ ಒಬ್ರು ಕಂಗಟ
ಹ್ಮ್, ಹ್ಮ್ ಗೌಡ್ರು ಇದ್ರೇನಏನ್ರಿ ಊರಾಗ. ಹೌದೇ, ಹ್ಂ, ಹ್ಂ
ನೀವು ಬಡ್ರಗಿದ ಅಲ್ರರಿ ಯ ನೀವು ಶ್ರೀಮಂತರಾಗಬೇಕ್ಲ್ರಿ ಮತ್ತೆ ಹನ್ನೇರಡ ಕುರಿಗಿ ಹೊಲ ಅಂತ ಎರಡ ಎಕ್ ಮಾಡಿ ಬಂಗರ್ ಪಿಂಗರ ಆಾಕಿಬಟ್ಟಿ
ಅಂದ್ರ ಏನ್ ಮಾಡಾರಿಲ್ರಿ ಮನ್ಯಾಗ ಯಾರು
ಹ್ಮ್, ಹ್ಮ್ ನಮ ಗಂಡೇನ ಸದುುಖಾನೇ
ಏಯ್ಹಂಗೇನ್ ಇಲ್ರಿ ಮಾಡ್ತಾರಿ.
ಹ್ಮ್, ಹ್ಮ್ ಮತ್ತು ಸದಗಾಲ ಹ್ಞ ಹಾ,
ಹ್ಮ್,
ಹ
ಮತ್ತೇ ನ್ ಮಾಡಾಕತ್ರಿಹಾ
ಯಾವ ಬಕ್ರೀ ನೀವ ನಾಲ್ ಕುೂಜಗಲ್ಲತ್ರಿ
ಹ್ಮ್, ನಾವೇನಲ್ರಿರಿ
ಹ್ಮ್, ಹ್ಮ
ಹ್ಮ್, ಸ್ಕೂಲಿಗಿಹೋಗ್ಬೇಕೇನ್ರಿ ನಾಳಿಗಿ.
ಹೋಗಬೇಕು ನೀವೇನ್ ಮಾಡ್ತೀರಿ.
ನಾ, ಬ್ಯೂಟಿ ಪಾರ್ಲರ್ ಇಟ್ಟೀವ್ರಿ.
ಬ್ಯೂಟಿ ಪಾರ್ಲರ್ ರಿ
ಹಾ, ಮೇಕಪ್ ಮಾಡ್ತೇನ್ರೀ ನಾನು.
ಯಾವ ಒಂಗ ಪಡತರಿಕ್ಕಾ ಅ ದಿವಸ
ದನಕ್ಕೆಲ್ಲ ಮೇಕಪ್ ಮಾಡಲ್ರಿ ಮನಿಷರಿಗಿ ಮಾಡ್ತವ್ರಿ. ಏಯ್ಹಂಗ ಬರಲ್ರಿ ಮಾಡಾಕ.
ಹ್ಮ್ ಹೊಳೆ ಅ್ರ ಪಟ್ಟದ ಅ ಹೆಚ್ಚುಕುದು.
ಹೇ ಇಲ್ಲಾ ಬರಲ್ ರಿ.
ನೂ ಹತ್ತು ಸಾವಿರ ಇರ್ತ ಹನ್ನೆರಡು ಸಾವಿರ.
ಹ್ಮ್ ಹ್ಮ್ ಹ್ಮ್ ಇಲ್ಲ ರಿ ಆಗಲ್ರಿ.
ನೀ ಯಾರನ್ ಮಾಡ ಯಾರನ್ ಮಾಡೋರಿಲ.
ಇಲ್ಲ ಅದಕ್ಕ ಏನ್ ಕಡೆಕ್ ಇರ್ಬೋದ್ರಿ ನನ್ಗ್ ಗೊತ್ತಲ್ರಿ. ಹ್ಮ್.
ಮತ್ ಹೆಂಗೆ ಹೇಳ ಯಾರನ ನಿಮ್ ಕಡೆಗ ಇದ್ರ.
ಹೆಂಗ ನಂಗ್ ಗೊತ್ತಿಲ್ರಿ ಯಾರಿಗನ ಕೇಳ್ಕ್ ರಿ.
ಒಟ್ಟ ಕಾರ್ ಹುಣ್ಣಿಮೆ ದಿವಸ್ ನಮ್ಮ ಎತ್ತಿಗ ಮುನ್ನಸಬೇಕ ರಿ ಹಾಂಗ ಮಾಡಬೇಕ.
ಹ್ಮ್ ಹ್ಮ್ಹ್ಮ್ಮ್ ಮನೆಗೆ ಮಾಡ್ಬೋದಲ್ರರಿ ನೀವೇ ನಿಮ್ ಆಳ ಮಕ್ಕಳಿಗೆ ಹಚ್ಚರಿ. ಮೂವರ ಅರವ ಅಂದ್ರ.
ಆ ಅವ ಮನ್ಯಾಗ ಮಾಡಕ್ ಬರಲ್ರಿ ಅವರಿಗೆ ಸುಮ್ಮ ಅವ. ಸುಮ್ಮ ಕೆಲಸಕ್ಕೆ ಇಟ್ಕೊಂಡಿನಿ ಅವರನ್ನ . ಹ್ಮ ಹೊ ಸುಮ್ ಕಾರ್ಕೊಂಡಡು ಮನ್ ಕೆಲ್ಸ ಮಾಡಕ್ ರಿ.
ಹೂ ರಿ ಅ ಹ.
ಹೂ ರಿ ಹೋಗಬೇಕೆ ಅಲ್ಲ ರಿ ನಾವು ಹೋಗೆವ ಅಲ್ರೀ ಅವಾಗ ಲಗನ್ ಮಾಡ್ಕೆಂಡ ರಿ.
ಮತ್ತ ಒಬ್ಬದ ನೆ ಮಗ ಏನ ಏನ ತಂದ್ರಲ.
ಅ ಆಳ ಮಕ್ಕಳ ರಿ. ಒಬ್ಬಕಿ ಲಗಣ ಮಾಡಿಕೊಂಡು ಹೋಗಳ ಇನ್ನು ಇಬ್ಬರು ಆ್ರರಿ.
ಆಳ್ ಮಕ್ಕಳ ಮೂರ್ ಆಳ್್ಮಕ್ಳ ಅದಾವು ಒಬ್ಬಳ ಹೆಣ್ಣುಮಗಳ. ಲಗ್ನ ಮಾಡ್ಕೊಂಡ ಹೋಗ್ಯವ ಆನ್ ರಿ.
ಹ್ಮ ರೀ ನಮ್ ನಾವೇ ಮಾಡಿವವ್ರೀ ಲಗ್ನ ನಮ್ಮ ರೊಕ್ಕದಾಗೆ.
ಹೌದ್ರಿ ಮತ್ತ್ ನಮ್ಮ ನಿಮ್ ರೊಕ್ಕದಾಗ ಯಾಕ ಮಾಡ್ರಿ.
ಹನ್ ಸುಮ್ಮ ನಮ್ ಮನ್ಯಾಗ ಇಷ್ಟು ದಿನ ಕೆಲ್ಸ ಮಾಡ್ಯಾರ ಯಾಕ ಋಣ ದಗ ಬದುಕ್ಲ ಅಂತ ಮಾಡಿವಿ.
ಹೌದ ರಿ ಹಾ ಹಾ ಹಾ. ಆಯ್ತು ತಗೋ ರಿ.
ಆ ರೀ ಮತ್ತೆ ಹೇಳ್ಬೇಕ್ರೀ ನೀವೇ.
ಬೇರೆ ದವರ ಆಗೇದ ಏನ್ರೀ.
ಹ್ಮ್ ಎಲ್ಲಾ ಬರ್ದವ್ರಿರಿ ಇಟ್ಟತನ.
ಹ ಹ ಹ ಹ. ಏನ್ ಫೋನ ಆಚಲ್ಲ ಅಲ್ಲ ರಿ.
ಅಚಲಾಕರಿ ಅವ ನಂಗೆ ಹಚಾತೀವಿ ತೊಗೊ ರಿ.
ಹ್ಮ್ ಹ್ಮ್ ಎಲ್ಲಾ ಮರ್ತ ಬಿಟ್ಟಬಿಟೆವ ರಿ.
ಹೂ ಹೂ ರಿ.
ಹ್ಮ ಆಯ್ತ ಹಚ್ಚರಿ ಅವಾಗ ಯಾವಾಗನ್.
ಹಾ ಆಯ್ತಾ ಆಯ್ತ ತೊಗೊ ರಿ.
ಹ್ಮ್ ಅದಕ್ಕೆ ಎಷ್ಟ್ ದಿನ ಅಸ್ಲಿಲ್ಲಲ್ಲಾ ಅದಕ್ಕೆ ನಾನೇ ಆಚಿದ್ರೆ ಆಯ್ತ. ಅಂತ ಹಚ್ಚಿನಿ. ಆಯ್ತು ತೊರಿ ಓದ್ತಿರೇನ ಓದ್ರಿ ಮತ್ತ ಅಚ್ಚಮ್ ರಿ. ಹ್.